ಹ ಹಲೋ
ಹಲೋ
ಕೇಳಿಸತದೆ ಅಣ್ಣ
ಹಾ ಕೇಳಸ್ತತೆ ನಿಮಗೂ ಕೆೇಳಸ್ತತಾ
ಹ ಆಯ್ತು ನಿಂದು
ಹಾಂ ನಮ್ಮದುು ಲಾಸ್ ಆಗತ್ತತೆ
ಇದು ಹಣ ಎಲ್ಲಿ ಇರ್ತಾರೆ
ನಾವುಣ್ಣ ಶಾಪೂರು ಕರ್ನಾಟಕ
ಹೌದಾ ಅದೇ ಸ್ಟಡಿ ಎಲ್ಲ ಮುಗ್ದಿದಯಾ
ಇಲ್ಲಣ್ಣ ಏನ ನಡೀತಾ ಇದೆ ಪ್ಯಾರಾಮೆಡಿಕಲ್ ಥರ್ಡ್ ಇಯರ್ ಇದ್ದೀವಿ
ಯಾರ ಕಮ್ಯಗಳು ಮಾಡಿದ್ರಲ್ಲ ನೀವು ಹೌದ ಹೌದು
ಹಾ ರೀ
ಚಲ ಬಿಡಡು ಅದರಿಸಲವಿದೆ ಎಲ್ಲ
ಹಾಂ ಎಲ್ಲ ಸರಿಯಾಗಿ ನಡೀತಾಯ ಇದೆ
ಅದಕ್ಕೆ ಪೀಸ್ ಗೀಸ್ ಎಷ್ಟು ಜನ
ನಮ್ಮ ಫೀಸ್ ನೋಡೋಣ ಇಯರ್ ವೈಸ್ ಥರ್ಟಿ ತೌಸಂಡ್ ಐತೆ ಮತ್ತೆ ನಮ್ಮ ಬುಕ್ಸು ಡ್ರೆಸ್ಸಸ್ಸು ಎಲ್ಲ ನಾವೇ ಹೊರಗೆ ತಗೋಬೇಕು
ಅವರಗ ನ
ಹಾ ಅದಕ್ಕೊಂದು ಟೆನ್ ತೌಸಂಡ್ ಬರ್ತೈತಣ್ಣ
ಹೌದಾ
ಹ ಹ
ಏನ್ ಕಡಿಮೆ ಆಗಲ್ಲ ನಿನ್ನ
ಇಲ್ಲ ಇಲ್ಲ ಕಡಿಮೆ ಆಗಲ್ಲೋಣ ಅವೆಲ್ಲ ಕಾಲೇಜ್ ಗೌರ್ಮೆಂಟ್ ಇದ್ರೆ ಆಗ್ತದೆ ಪ್ರ ಪ್ರವೇಟ್ಗಳು ಆಗಲ್ಲ ಗರ್ಮೆಂಟ್ ಇದ್ರೆ ಒಬ್ಬ ಗೌರ್ಮೆಂಟ್ ಇದಾವೆ ಟ್ವಲ್ತೌಸಂಡ್ ಬರ್ತೈತೆ ಗೌರ್ಮೆಂಟ್ ಸೀಟ್ ಸಿಕ ತಂದರೆೆ
ಹ್ಮ ಗ
ಹಣ
ಗೋರ್ಮೆಂಟ್ ಸಿಟ್ ಸಿಗಲ್ಲ
ಅಪ್ಲಿಕೇಶನ್ ಅಕ್ಬೇಕಾಗ್ತದ ಅದಕ್ಕೆ ಅಪ್ಲಿಕ ಅಪ್ಲಿಕೇಶನ್ ಹಾಕಿದ್ರೆ ಆ ನಿಮ್ದು ಕಾಲೇಜ್ ಸಿಕ್ ಅಂದ್ರೆ ಟ್ವೆಲ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಅಂತಕ ಬತ್ತದೆ ಕಾಲೇಜ್ ಲೆಕ್ಕದ ಮೇಲೆ
ಹ್ಮ ನಾವವುದುಾ ಹಲೋ
ಹಲೋ
ಅದೇ ನಾವನು ಕಂಪಿಟೇಟಿವ್ ಎಕ್ಸಾಮ್ ಹ್ ಎಲ್ಲ ಬಿಟ್ಬ ಬಿಟ್ಟ ನ್ನು ಅದ ಕಲ್ತಾ ಸೈಡ್ಗೆ
ಹಾ ಹಾ
ಬಿಜಂತ ಹ್ಮ
ಈಗ ಏನ್ ಮಾಡ್ಬೇಕಂತಿದ್ದೀರಾ ನೀವು
ನಾನು ಇದು ಯು ಪಿ ಎಸ್ ಹೋಗ್ಬೇಕಂತ ಮಾಡಿದ್ದೇನೆ ಆದ್ರೆ ಸ್ವಲ್ಪ ದಿಲ್ಲಿಗ್ ಹೋಗ್ಬೇಕು ಒಂದ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಆಕತ್ತಿದೆ ಸ್ವಲ್ಪ ನಿಮಲ್ಲಿ ಯಾರ ಫ್ರೆಂಡ್ಸ್ ಸ್ವಲ್ಪ್ ಸಾಲ ಕೊಡ್ಸೊ ನೋಡಿ.
ನಮ್ ಬ ಫ್ರೆಂಡ್ಸ್ ಸಾಲ. ಕೊಡಿಸ್ತೇನೆ ಹಂಗೇನಿಲ್ಲ ಯಾವಾಗ ಕೊಡ್ತೀರಾ ರಿಟರ್ನ್ ನೀವು?
ರಿಟರ್ನ್ ಒಂದು ಒಂದ್ ವರ್ಷ ಆಗುತ್ತೆ.
ಒಂದ್ ವರ್ಷ ಆಗತ್ತಾ ಎಷ್ಟ್ ಬೇಕು?
ಒಂದು ಲಕ್ಷ ಬೇಕಾಗಿತ್ತು.
ಇಲ್ಲ ಎಷ್ಟು ಬೇಕು ಕ್ಯಾಶು?
ಕ್ಯಾಶ್ ಅದೆ ಒಂದು ಲಕ್ಷ.
ಅಷ್ಟ ಒಂದು ಲಕ್ಷ ಅಷ್ಟೊಂದಾ ಅಷ್ಟ ದೊಡ್ಡ ನಾವೆಲ್ಲಣ ನಾವೇ ತರ್ಟಿ ತೌಸಂಡ್ ಸಹ ಇದು ಕಾಲೇಜ್ ಫೀಸ್ ಕಟ್ಟೋದ್ರೊಳಗೆ ರಾಮಾಯ್ಣ ಮಹಾಭಾರತ ಆಗುತ್ತೆ. ನಿಮ್ಗೆ ಎಲ್ಲಿದ್ದ ಒಂದು ಲಕ್ಷ ಕೊಡಕಾಗತ್ತೆ.
ಇಲ್ಲ ಇಲ್ಲ ಹಂಗೇನಿಲ್ಲ ಬಡ್ಡಿ ತಗೋರಿ ಬೇಕಾದ್ರ ನೀವು. ಬಡ್ಡಿ ಕೊಡ್ತವಿ ಅಂತ ಬಡ್ಡಿ ಆಕಿದ್ರೆ ಬೇರೆ ಒಂದ್ ವರ್ಷದಲ್ಲಿ ಎಷ್ಟ್ ಆಗುತ್ತೆ ಅಷ್ಟು.
ಹ್ಮ್ ಹ್ಮ
ನಿಮ್ಲಿಲ್ಲ ಪರ್ವಾಗಿಲ್ಲ ಯಾರ್ ಕಡೆಯಾದ್ರು ಆಯ್ ಫ್ರೆಂಡ್ಸ್ ಬಳ್ ಆಯ್ತು. ನಿಮ್ಮ ಕುಟುಂಬದಲ್ಲಿ ಆಯ್ತು ಅಥವಾ ನಿಮ್ ಯಾರನ್ನ ಬಲ್ಲ ಆಯ್ತು. ಹೆಂಗಾನ್ ಮಾಡಿ ಒಂದ್ ಲಕ್ಷ ಈಸ್ ಕೊಟ್ರೆ ನಮ್ಗೆ ಸ್ವಲ್ ಒಳ್ಳದಾಗುತ್ತೆ ಯಕಂದ್ರೆ ಈಗಲ್ಲ ಪೋಸ್ ಗೀಸ್ಟ್ ಜಾಸ್ತಿ ಬಿಳ್ತದ ರಿ. ಬಿಸ್ಲಲ್ಲಿ ಅಲ್ಲಿ ಅದು ಎಲ್ಲ ಕಲಿಯರೖತ ಒಂದ್ ದಿವ್ಸ ತೆಗಿಯೋದ. ಎಲ್ಲರ ಕ್ಲಿಯರ್ ಆಗ್ಬಿಡುತ್ತೆ ನಿಮನ್ನು ಹೆಲ್ಪ್ ಮಾಡ್ತನ ಆಂತ ಏನ್ ಆ್ತ ನಾನು.
ಆಯ್ತಯ್ತೆ ತಣ ನನ್ನ ಕೈಲಿ ಆಗಲ್ಲ ಆದ್ರೂ ನಾ ಪ್ರಯತ್ನ ಮಾಡ್ತೀನ ಅಂತ ಆದ್ರೆ ನಿಮ್ಗ
ಹ ಎಲ್ಲಿಂತಾದ್ರೂ ಇದು ಮಾಡಿ ವ್ಯವಸ್ಥೆ ಮಾಡಿ ಕೂಡಿ ನಮ್ಗೆ.
ಹ ಹಾ ಮಾಡ್ತಿನೆ ನಾನು ಹಂಗೇನಿಲ್ಲ. ನೀವು ನೀವು ಬೆಳೀಬೇಕು ನಮ್ಮನ್ ನೀವ್ ಬಳಸ್ಬೇಕು ಹಿಂಗ ಅಂದ್ರೆ ನಡೀತ ಅಲ್ಲ ಅಣ್ಣ.
ಹಾ
ನೀವು ಬೆಳದ್ರೆ ಚಲೋ ಅಲ್ಲರ್ಣ ನಮ್ ಇಂಡಿಯಾನು ಬೆಳತದೆ ಹಾಗೆ ಮುಂದೆ ಹಿಂಗೆ.
ಹೌದ್ರಿ ಹೌದು ಎಲ್ಲಾ ನೋಡ್ರಿಲ್ಲ ಎಲ್ಲಾ ಕರಪ್ಷನ್ಗಳೆ ಆಯ್ತು. ಎಲ್ಲಷ್ಟ ಟೆಷ್ಟ ನಡ್ದಿವ. ಅವೆಲ್ಲ ಓಡಾಡ್ಬೇಕ ಇಲ್ಲೇ ನೋಡ್ರಿ ನಮ್ ಜಿಲ್ಲೆಯಲ್ಲಿ ಎಷ್ಟು ಕರಪ್ಷನ್ ನಡೆದಿದೆ.
ಹೌದ ಅಣ ನೋಡಕತ್ತೀವ ಅಣ ನೋಡಕತ್ತೀವಿ ಇಲ್ಲಿ.
ಅದೇ ಆ ಜಿಲ್ಲೆಯಲ್ಲಿ ಎಲ್ಲಾ ಕರಪ್ಷನ್ಗಳನ್ನ ತೆಗೆದಾಗಬೇಕು ಅಂದ್ರೆ ಒಂದು ಜಿಲ್ಲೆ ಮುಂದ್ ಬರಕ್ ಅಥವಾ ಒಂದು ರಾಜ್ಯ ಮುಂದ್ ಬರಕ ಸಾಧ್ಯವಾಗುತ್ತೆ.
ಹಾ ಅಣ್ಣ ಕರೆ ಐತೆ ಹಂಗೆ ಐತೆ ಕರಪ್ಷನ್ ಬಾಳ ಆಗೈತೆ ಅಣ್ಣ ನಮ್ಮ ಇಂಡಿಯ್ದೊಳಗೆ ಯಾವ್ ಡಿಷ್ ಕಿವ ಆಯಜುವದನ್ನು ಹಾಂಗೆ ನಡೆದ ಇರುತ್ತೆ.
ಹೌದೌದು ಹ್ಮ್ ನಿಮ್ಮ ಅಣ್ಣರ ಎಲ್ಲರ ಅರಾಮದರೇನ?
ಹಾ ಅಣ್ಣ ನಮ್ಮ ಅಣ್ಣದಾರ ಆರಾಮದಾರ ನಮ್ಮ ಅಣ್ಣ ಒಬ್ನು ಇನ ಬಿ ಎಡ್ ಓದಕತಿದ್ದ ಅದನಾ. ಇನ್ನೊಬ್ಬ ಅಣ್ಣ ಹೋಮ್ ಗಾರ್ಡ್ ಇದಾನೆ ಡಬಲ್ ಡ್ಯೂಟಿ ಮಾಡ್ತಾ ಇದ್ದನ ಅವನು. ಅಲ್ಲೇ ಬೆಂಗ್ಳೂರ್ದನ ಇದ್ದಾನೆ ನಮ್ಮ ಇನೊಬ್ ದೊಡ್ಡ ಅಣ್ಣ ಇಲ್ಲೇ ಗುಲ್ಬರ್ಗದಲ್ಲೇ ಇದ್ದಾನೆ ನಾ ಇಲ್ಲಿ ಹ
ಎಲ್ಲ ಆರಾಮಿದ್ದಾರಲ್ಲ.
ಎಲ್ಲರ ಅದ ಆರಾಮಿದ್ದಾರಣ್ಣ ನಿಮ್ ನಿಮ್ಮ ಹತ್ರ
ಹಾ ನಮ್ತಾವ್ ಆರಾಮದಾರ ಹಾಗೆ ಸ್ವಲ್ಪ ಇದಾಗಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟದೆ.
ಹಾ ಯಾರ್ದು
ಅದು ದೊಡ್ಡಣ್ಣ
ಆಣ
ದೊಡ್ಡಣ್ಣಂದ
ನಿಮ ದೊಡ್ಡಣ್ಣಂದ ಯಾವಗಣ
ಅದು ಏನಾಗಿದೆ ಅಂದ್ರೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಬಿಟ್ಟದ ರೀ
ಯಾವಾಗ
ಮೊನ್ನೆನೇ ಮಳೆ ಬರಕತ್ತತ್ತಲ್ಲ ಅವಾಗ್ ಜೋರಾಗಿ
ಹಾಂ ಹಾಂ
ಮಳೆ ಗಾಳಿ ಬಿಟ್ಟಿತ್ತಲಾ ನೈಟ್ ಎಂಟೂವರಿ ಏನಾಗಿತ್ತು ಗಾಡಿ ತಗೊಂಡ್ ಬರಕತ್ತಿದ್ರ ಅವ್ರು ಹೈವೇ ರೋಡ್ ಅಲ್ಲಿ ಸ್ಪೀಡ್ ಬ ಆದ್ರೆ ನಡುವದರಲ್ಲಿ ಒಂದು ಕಲ್ಲು ಬಿದ್ದಿತ್ತಂತೆ ಅದ ಕಲ್ಲು ಏನ್ ಬಿತ್ತೋ ಗೊತ್ತಿಲ್ಲ ಆ ಕಲ್ಲಿ ಮೇಲೆ ನೋಡಿದ್ರ ಹಂಗೆ ಆ ಕಲ್ಲ ಸ್ಲೀಪ್ಗಿ ಗಾಡಿ ಬಿದ್ದರೆ ಅ ಕಾಲು ಗಿಲ್ಲೆಲ್ಲಾ ಮೂರ್ಖದ ಗಷಿಂದ ಈಗ ಗುಲ್ಬಾದರ್ಗೆ ಅಡ್ಮಿಟ್ ಮಾಡಿದ ಅವರಿಗೆ
ಹಾ ಹಾ
ಎಂಟು ದಿನ ಆಯತ ಅಲ್ಲೇ ಗುಲ್ಬರ್ಗದಲ್ಲೇ ಅದೇವಿ ನೋಡಿ
ಹೌದಣ ಇದು ಏನಾರ ಗೌರ್ಮೆಂಟ್ನ ಲಿಂತ್ ಸಹಾಯ ತಗೋಬೇಕು.
ಗೌರ್ಮೆಂಟ್ ಸಹಾಯ ತಗ್ಬೇಕುಂದ್ರೆ ನಮ್ಗೆ ಯಾರು ಗುನ ಇಲ್ರರಿ ಅಲ್ಲಿ.
ಇಂಗ್ರೀ ಯಾರಿಗಾರ ಒಬ್ರಗ್ ಹಚ್ಚದಿತ್ತು ಹಿಂಗೆ ಹಂಗೆ ಸಾಲ ಮಾಡಿತ್ತುಗೋದಿತ್ತು ಇಲ್ಲಿಲ್ಲಾಂದ್ರ ಈಗ ಹಾಸ್ಪಿಟಲ್ ಇದು ಬಿಲ್ ಹೆಂಗ ಕ್ಲಿಯರ್ ಮಾಡತ್ತಿರಾ.
ಬಿಲ್ಲದು ಜಾ ಅವ್ರು ಡಾಕ್ಟರ್ ಅಂತಿದ್ದಾರೆ ಅವರು ದುಡ್ಡೆ ಎಲ್ಲಾ ಜಾಸ್ತಿ ಆ ಕೊಯದ ಆಪರೇಷನ್ ಮಾಡ್ಬೇಕ ಅಂತ ಅನಗತ್ತಿದಿದ್ದಾರೆ ಆದ್ರೆ ನಮ್ಮಲ್ಲಿ ಯಂತ್ರ ದುಡ್ಡ ಪ್ರಾಬ್ಲಮ್ ಇದೆ ಎಲ್ಲ ಪ್ರಾಬ್ಲಮ್ ಇದೆ ಈಗ ಈಗ ಏನ್ ಮಾಡ್ಬೇಕಂತೇಳಿ ಒಂದು ತಿಳಿವಲ್ದು
ಹಂಗ ಅದೇ ಗೌರ್ಮೆಂಟ್ಗೆ ಏನರೆ ಒಂದ್ ಸ್ವಲ್ಪ ಲಿಂಕ್ ಹಚ್ಕರೆ ಒಂದ್ ಸ್ವಲ್ಪ ಏನಾರ ದೊಡ್ಡ ವ್ಯಕ್ತಿಗೆ ಎಮ್ಮೆ ಎಮ್ ಎಲ್ ಎ ಅವರಿಗೆ ಏನಾರ ಕಾಂಟೆಂಟ್ ಮಾಡ್ಕರೆ ತಗೋದಿತ್ತಲ್ಲ
ಇಲ್ಲ ರೀ ಅಷ್ಟು ದೊಡ್ ಪರಿಚಯನ ನಮ್ಮ್ ಹತ್ರ ಇಲ್ಲ ನಿಮ್ ಹತ್ರನ ಯಾವರ ಇದ್ರ ಸ್ವಲ್ಪ ರೆಕಮೆಂಡ್ ಮಾಡಿ ನಮಗೆ ಸ್ವಲ್ಪ ಏನೋ ಹೆಲ್ಪ್ ಮಾಡಿದ್ರೆಲ್ಲ ಒಳ್ಳದಾಗುತ್ತೆ ನೋಡಿ.
ನಮ್ದು ಇಲ್ಲಾನ ಹಂಗೇನ ಇಲ್ಲ ನಂಬಲ್ಲಿನೂ ಇಲ್ಲ ಅಷ್ಟು ಕೋನ ನಾವು ಅಷ್ಟು ಅಷ್ಟು ಬೆಳೆದಾರಲ್ಲ ನಾವು ವಿಲೇಜ್ ಫ್ಯಾಮಿಲಿನ ಬಿಲಾಂಗ್ ಮಾಡ್ತಿದ್ದುವ
ಹೌದಾ
ಹಾ ನಮ್ಗೆ ಖೂನ ಇದ್ತಿತ್ತಂದ್ರ ಹಂಗ ಮಾತಾಡ್ತಿದ್ದೆ ಬಿಡೋಣ ಹಂಗೇನಿಲ್ಲಾ. ಅದನ್ನ ಈ ಕಡೆ ಒಬ್ಬ ನಮ್ ದಾವದ ಅಣ್ಣ ಒಂದ್ ಕೇರ್ ಅದಾನ ಅವನಗ ಒಂದ ಸ್ವಲ್ಪ ಫೋನ ಇದಐತಣ್ಣ
ಹೌದ್ರೆ ಇದರು ಹೇಳ್ ಯಾಕಂದ್ರೆ ಐದ್ ಲಕ್ಷ ಬೇಡ್ತಾದರ ಅವರು ಈಗ ಆಪರೇಷನ್ ಗೆ
ಹಾ ಹಾ
ಐದ್ ಲಕ್ಷ ಎಲ್ಲಿಂದ ತಂದ ಕೊಡನರಿ ನಾವು
ನಾ ಮಾತಾಡತನ್ ತಗೋ ಅಣ್ಣ ಇಲ್ಲಿ ದಾವದಣ್ಣ ಅಂತ ಒಬ್ಬ ಅದಣ ನಮ್ಮ್ ಸೀನಿಯರು
ಹಾ ಹಾ
ಅವರಿಗೆ ಮಾತಾಡ್ತೀನಿ ಅವರಿಗೆ ಒಂದು ಸ್ವಲ್ಪ ಹಿಂಗೆ ಖೂನಾ ಐತೆ ದೊಡ್ಡ ವ್ಯಕ್ತಿಗಳ ಜೊತೆಗೆ
ಇದ್ರೆಲ್ಲ ಒಳ್ಳೆದ್ದಲ್ರಿ ನಮ ಸಹಾಯ ಮಾಡಿದ್ರೆಲ್ಲ ಒಳ್ಳೆದಾಗುತ್ತೆ.
ಮಾಡನ ತೊಗೋಣ ಮಾಡಮ್ ಹಂಗೇನಿಲ್ಲ.
ಮನುಷ್ಯ ಮನುಷ್ಯನ್ ಸಹ ಮಾಡ್ಬೇಕೇರೀ ಮತ್ತ್ ಯಾರ್ ಬರ್ತ್.
ಹ ಹಾ ಮನ್ಷೆ ಮನ್ಷ್ಯನೇ ಮಾಡ್ಬೇಕಲ್ಲ ಕಲ್ತ್ ಥೋಡಿ ಬಂದ್ ಮಾಡ್ತವ.
ಹಾ
ಮತ್ತ ಅಣ್ಣ ನಾಷ್ಟ ಮಾಡಿದ್ರ
ನಾಷ್ಟ ಮಾಡ್ಬೇಕಣ ನಾಷ್ಟ ಏನ್ ಮಾಡಿದ್ರೆ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಇದೆ ಸರಿಯಾಗಿ ಊಟನೂ ಹೋಗಲ್ದು. ಏನ್ ಕೆಲ್ಸ ಮಾಡೋದು ಒಂದ್ ಮನ್ಸತ್ತ ಒಲ್ದು.
ಹ್ಮ್ ಹ್ಮ್.
ಹಾ
ಎಲ್ಲ ಇರೋದ ನಾನು ಟೆನ್ಷನ್ ಇದ್ಮೇಲೆ ಊಟ ಇದು ಹೋಗೋದೆ ಇಲ್ಲಾ.
ಹೌದೌದು
ನೀವು ಏನು ಸ್ಟಡಿ ಮಾಡ್ತಿದ್ದೀರಾ ಈಗ ಡಿಗ್ರಿ ಮಾಡ್ತೀರಾ.
ಹಾ ಡಿಗ್ರಿ ಕಂಪಲಿಟ್ ಆಗಿದೆ ಈಗ ದಿಲ್ಲಿಗೆ ಹೋಗ್ಬೇಕಂತ ಮಾಡಿದ್ದೀವಿ.
ಹಾ ಹಾ ಹ ಹಾ ಹಾ ಅದೇ ರೊಕ್ಕ ಕೇಳಕತ್ತರಲ್ಲ ನೀವು.
ಹ ಮತ್ತೆ ನೀವು.
ನಾವು ಏನಿಲ್ಲಣ್ಣ ಈಗ ಪ್ರೆಸೆಂಟಿಗೆ ಹಾಸ್ಪಿಟಲ್ ಹೋಗ್ಬೇಕು ನಮ್ದು ಇಲ್ಲಿ ಹಾಸ್ಪಿಟಲ್ ಡ್ಯೂಟಿನ ಹೊಂಟಿದ್ದೇವೆ.
ಹೌದಾ
ಹಾಂ ಹಾಸ್ಪಿಟಲ್ ಡ್ಯೂಟಿ ಹೋಗ್ತಿದೆ ಒಂಬತ್ತಕ್ಕೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ನಮ್ಮದು.
ಹ್ಮ
ಒಂಬತ್ತು ನೆತ್ಯ ಆರು ತನ ಮಾಡ್ತೀವಣ್ಣ ನಾವು.
ಹೌದಾ ಎಷ್ಟ್ ತಾಸು ಮಾಡ್ತಾರೆ ದಿನಕ್ಕೆ.
ದಿನಕ್ಕೆ ಎಂಟು ತಾಸು ಮಾಡ್ತೀವ ಅಣ್ಣ ನಾವು.
ಎಂಟುತಾಸ.
ಹಾ
ಅದು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿರಲ್ಲ ನೀವು ಎಲ್ಲಿ ಎಲ್ಲಿ ಮಾಡ್ತಿರ.
ನಾವು ನಾವು ಜೋರಿಗೆನೆ ಮಾಡವಿ ಜವರಿಗೆಗೆ ಎಲ್ಲಿ ಮಾಡ್ತೇವೆ ಚಿಲ್ಡ್ರನ್ ಹಾಸ್ಪಿಟಲ್ ಜಕಾತಿ ಅಂತ ಕತೆ.
ಹ
ಅಲ್ಲಿ ಮಾಡ್ತಿದ್ದೇವೆ ನಾವು ಹಾಸ್ಪಿಟಲ್ ಅಲ್ಲಿ.
ಹೌದಾ ಅ ಎಷ್ಟು ಕೊಡ್ತಾರೆ ಸ್ಯಲ್ರಿಲ್ಲಿಯಲ್ಲಿ..
ಸ್ಯಾಲ್ರಿ ಇವಾಗ ಕೊಡ್ತಾರೆ.
ಎಷ್ಟು ಕೊಡ್ತಾರ.
ಏಳು ಏಳು
ಓಹೋ ಓಹೋ ಎಪ್ಪತ್ತಾಸಾವಿರಾಣ.
ಅಲ್ಲ ಅಲ್ಲ ಏಳು ಸಾವಿರ.
ಏಳುಸಾವಿರನಾ ಸರಿ ಸರಿ ನಮ ಫ್ರೆಂಡ್ ಒಬ್ಬರು ಇದ್ದಾರೆ
ಹಾ ಹೇಳಿ.
ನಮ್ಮ ಫ್ರೆಂಡ್ ಒಬ್ಬರ ಇದ್ದಾರೆ ಅವರು. ಒಬ್ರು ಮಾಡಿದಿದ್ದಾರೆ ಒಬ್ರು ನರ್ಸಿಂಗ ಅದು ನರ್ಸಿಂಗ್ ಮಾಡಿದಿದ್ದಾರೆ ಅದು. ಯಾವ್ದಂತ್ರಲ್ಲ ಬಿ ಎಸ್ ಸಿ ನರ್ಸಿಂಗ್.
ಹಾ ಹಾ
ಇಬ್ರು ಕಂಪೇರ್ ಮಾಡಿ ಕುಂತರ ಈಗ ಮೂರು ಚ ಆಯ್ತು ಆದ್ರೆ ಎಲ್ಲಿ ಜಾಬ್ ಹೋಗ್ತಾ ಇಲ್ಲ ಏನ್ ಹೋಗ್ತಾ ಇಲ್ಲ ಮನೆಯಲ್ಲಿ
ಹಾ ಹಾ
ಏನ್ ಸೋಣ್ಣ ಬರ್ತಿದಲ್ಲ ನಿಮ್ಮ ಹತ್ರ
ನಿಮ್ ಹತ್ರ ಬರುತ್ತೆದೆ ಅದು ನಮ್ಮ್ ಹತ್ರ ಅಲ್ಲ
ಹ
ನಿಮ್ಮ ಹತ್ರ ಬರಕತ್ತದ ಅದು
ಹ ಹೌದಾ
ಹಾ
ಸಹಿದದ ಇಡದದ
ಹಾ